ಹಲೋ.
ಹಲೋ ಹ. ಬ್ರೋ ಹೇಳಿ ಬ್ರೋ.
ವ್ಯವಸ್ಥ ಇದೆ ಹ. ನೀವು.
ನಾವು ಆರಾಮ್ ಬ್ರೋ ಇದು.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
ಬ್ರರು ಅವಾಗ ಏನ ಅಂದ್ರಿ ಬ್ರ
ಯಾವಾಗ
ಅವಾಗೆ
ಹ ಅದ ಬ್ರೋ ಒಂದದೇ ಬ ವಿಕ್ರಿ ಬಗ್ಗೆ ಮಾತಾಡಿದ್ನಲ್ಲ
ಹೋ ಹೌದಾ ಹಾ ಬ್ರೋ
ಅದರ ಬಗ್ಗೆನೆ
ಬೇಕ್ರ ಆಕ್ತೀರಾ ಅಬ
ಹ ಬ್ರೋ ಬ್ರೇಕ್ ಹಗ್ಬೇಕಂತ ಮಾಡಿವಿ ಹಂಗ ಆಗುತ್ತೆನೆ ಈಗ ಕಲ್ತ್ ಬಂದ ಒಂದ್ ಮೂರ್ ವರ್ಷ ಅದೇ ಲಾಭ ಆಗುತ್ತೆ ಆಗಲ್ಲ ಅಂತ ಒಂದ ಬುಗ್ಲು
ಹಾ
ಆದ್ರಿಂದ ಎಲ್ಲಿ ಹಾಕ್ಬೇಕು ಎಲ್ಲಿಲ್ಲ ಅಂತ ನಾ ಪರ್ಫೆಕ್ಟ್ ಕಲ್ಕೊಂಡಿದೀನಿ
ಹಾ
ಈಗ ಎಲ್ಲಿ ಹಾಕ್ಬೇಕ ಅಂತಕೊಂಡು ಬೋಗಲು ಅಷ್ಟೇ
ಬಟ್ ನಿಮ್ಗ ಏನೇನ್ ಬರುತ್ತೆ ಮಾಡಕ್ ಬೇಕ್ರೀಲಿ
ಕೇಕು ಮೊಟ್ಟೆ ಪಾಕ್ಸು ಅಲ್ಲೆಲ್ಲಾ ಐಟಮ್ ಇರುತ್ತಲ್ಲಾ ಕೇಕು ಮೊಟ್ಟೆಪಾಕ್ಸು ದಿಲ್ಪಸ್
ಹಾ
ಅದ್ರ ಎಲ್ಲ ಡೈರಿ ಮಿಲ್ಕ್ ಚಾಕ್ಲೇಟ್ ಮತ್ತೆ ಕೇೇಕ ಇಂದ ಸಂಬಂಧಪಟ್ಟಂತೆ ಎಲ್ಲ ಸು
ಹ್ಮ
ಜನಗಳು ಏನನ್ ತಿಂತಾರ ಅದೆಲ್ಲಾ ಮಾಡದಾಗತಿರ
ಓಹೋ ಬ್ರೆಡ್ ಬನ್ನು ಮತ್ತೆ ಇದು ಜಾಮೂನ್ ಬನ್ನು
ಹ
ಕ್ರೀಮ ಬನ್ನುು
ಹ ಕ್ರೀಮ ಗೋಳಿ
ಹಾ
ಮತ್ತೆ ಕಫ್ರೀಮ್ ಐಟಮ್ ಗಳು ಎಲ್ಲ ಸು
ಹ್ಮ್
ಮ ಎಲ್ಲ ಸ
ಓಹೋ ಹಂಗ ಅಪರ ಹ್ಮ್ ಬ್ರೋ ಎಲ್ಲಿ ಆಗ್ಬೇಕನ್ಕಲಿಲ್ಲ
ಅದ ನೋಡ್ಬೇಕ ಕೇಳ್ಬೇಕ ಯಾರ ನಾನ
ಹಾ ಬ್ರೂ ಬ್ರೂ ಬೇಕ್ರಿ ಹಾಕ್ಬೇಕಂದ್ರೆ ಇಲ್ಲಿನು ಯಾವ್ದಾದ್ರರು ಕಾಲೇಜ್ ಇರುತ್ತಲ್ಲ
ಹ್ಮ್
ಕಾಲೇಜ್ ಮುಂದ್ಗಡೆ ಆಗ್ಬೇಕು
ಹ
ಮುಂದ್ಗಡೆ ಆಗ್ತಿದ್ರ ಈಗ ಕಾಲೇಜ್ ಹುಡುಗರೆ ಎಲ್ಲ ಬರ್ದ ಲ್ಲಾ ಒಳ್ಳೆ ಬಿಸ್ನೆಸ್ ಆಗುತ್ತೆ ಲಾಭ ಕಸ್ಟಮರ್ಸ್ ಚೆನ್ನಾಗಿ ಬರುತ್ತಾರೆ ಅದಕ್ಕೆ ಅದ ಕೆಲ್ಲ ನಮ್ ಕಸ್ಟಮರ್ಸ್ೇ ಬೇಕಲ್ಲ
ಕಷ್ಟ ಮಾಡಸಬೇಕು ನೀೇನ
ಹಾ ಬಟ್ ನಾವು ಕಸ್ಟಮರ್ಸ್ನ ಕಸ್ಟಮರ್ಸ್ ಬರ್ಲಕ್ಕೂ ನಾವವು ಬರಂಗ ಮಾಡ್ಕೇಬೇಕು ಅದೇ ನಮ್ದಲ್ಲ ಕೆಲ್ಸ
ಅಲ್ಲ ಎಲ್ಲಾ ಟೇಸ್ಟ್ ಎಲ್ಲ ಚೆನ್ನಾಗಿ ಮಾಡ್ಸಿ
ಹ ಹ ಅಜೆ ಸೂಪರ್ ಬ್ರೋ ನೀವ್ ಯಾವ್ದಾದ್ರೂ ಜಾಬ್ ಮಾಡ್ತಿದಾರ ನಾವು ನೋಡ್ಬೇಕಕ್ ತಿಿನ
ಬಯ ಬಯ
ಏನ್ ಬ್ರೋ
ಭಯ ಆಗುತ್ತೆ ಎಲ್ಲ ನ ಅಂಗಡಿ ಹಾಕ್ಬ ಅಂದ್ರೆ
ಹಾ ಬ್ರೋ ನಮ್ಮೂರಲ್ಲಿ ಬಜಿ ಒಡಪಾವು ಅದೆಲ್ಲಬ
ಹ್ಮ ಓ ಯೂ ಹ
ಬಟ್ ಅದ್ರ ಎಣ್ಣಿ ಟ್ಟು ಅದೆಲ್ಲ ಕಡಕ ಖರ್ಚು ತೆಗೆ ತಗಿಸಿಿ ಮಾಡ್ಬೇಕಲ್ಲ ಹ ಬಟ್ ಎಷ್ಟು ಉಳತವೆ ಎಷ್ಟಲ್ಲ ಅಂತ ಸ್ವಲ್ಪ ಭಯ ಬಟ್ ಲಾಸ್ ಆಯ್ತ ಅಂದ್ರ
ಅ ವೆಂಕೇಶ್ವರ ಅಂದ ಹದಾಮ ಅಲ್ಲ ನಮ್ ದೊಡ್ಡ್ ಹೌದು
ಮತೆ ಬ್ರೊ ನಿಮ್ದು
ನಮ್ ಮೇಲೆ ಊಟ
ಊಟ ಆಯ್ತು ಬ್ರೊ ನಿಮ್ದು ಬ್ರೊ
ಮಾಡ್ತಾ ಇದ್ದೀವಿ.
ಹಾಂ
ಮಾಡ್ತಾಯಿದೀನಿ ನಮ್ಮ ಅಣ್ಣ ಬಂದ ಎಲ್ಲ ನಮ್ ಅವ್ರರು ಎಲ್ಲ ಫ್ಯಾಮ್ಲಿ ಉಣ್ತಾರೆ. ಹೌದು ಮನೆಯವ್ರು
ಫ್ಯಾಮಿಲಿ ಸೇರ್ಕೊಂದು ಊಟ ಮಾಡೋದ. ಹ ಹಾ ಸೂಪರ್ ಬ್ರೊ ನೀವೆ ಎಲ್ಲ ಫ್ಯಾಮ್ಲಿ ನಾವ್ ಅತರ ಇಲ್ಲ ಸಿಂಗಲ್ ಸಿಂಗಲ್ ಎಲ್ಲಾರ ಕೆಲ್ಸ ಕೆಲ್ಸ ಅಂತ ಜಗ್ಗೆ ಟೆನ್ಷನ್ ಕೆಲ್ಸದ ಮೇಲೆ ಆತರ ಫ್ರೀಡಮ್ ಇಲ್ಲ ಹಂಗೆ
ಹ ಅದು ಸ್ವಲ್ಪ್ ಅಮೌಂಟ್ ಪ್ರಾಬ್ಲಮು
ಹಾಂ
ಒಂದ್ ಬಿಸು ಅಮೌಂಟ್ದೆ ಮೇನ್ ನೋಡು ಬ್ರೊ. ಹ್ಮ್
ನಮಗೂ ಅದೇ ಟೆನ್ಶನ್. ಬ್ರೊ ಅಮೌಂಟ್ ಇಲ್ಲ ಯಾರ್ ತಾವ್ ನ ಅದಿದ ಮಾಡ್ಬೇಕು ಏನೋ ಲೋನ್ ಇದೆ ಅಂತ್ ತಂದಿದ್ದಾರೆ ಲೋನ್ ಜಾಯಿನ್ ಮಾಡಿ ಲೋನ ಅಲ್ಲಿ ಜಾಯ್ನ್ ಆಗಿಸಿ ಅಮೌಂಟ್ ಕ್ರಿಯೇಟ್ ಮಾಡ್ಕಂದು ಸ್ವಲ್ಪ ಅದು. ಇಂಟ್ರೆಸ್ಟ್ ಇದೆ ಲೋನ್ ತಗೋದು ತಗಂದು ಎಲ್ಲ ನೀಟಾಗಿ ಮಾಡ್ಕೊಂಡ್ ಹೋಗಬೇಕು ಬ್ರೊ ನಾವುಗಿ ನಿಮ್ಗೆ ಹೇಳಿ ಬ್ರೊ ನಿಮ್. ದುಡ್ಡಿನ ಅವಶ್ಯಕತೆ ಇತ್ತ ಅಂದ್ರೆ ಆ ಲೋನ್ಗೆ ಒನ್ ಟೈಮ್ ಜಾಯ್ನ್ ಆಗಿ ಬ್ರೊ ನಿಮ ಏನಿಲ್ಲ ಅರ್ಜಿ. ಎ ಅದಿನ್ ಮಾಡ್ರಿ. ನಿಮ್ಮ್ ಆಧಾರ್ ಕಾರ್ಡ್ಡು ಹ್ಮ್ ಬ್ಯಾಂಕ್ ಪಾಸ್ಬುಕ್ಕು ಮತ್ತೆ ನಿಮ ್ಯಾನ್ ಕಡು
ಹಾ
ಕೊಟ್ರ ಅಂದ್ರೆ ನಿಮ ಲೋನ್ಿಗೆ ಅವರು ಎಲ್ಲಾ ನಿಮ ಲೋನನ್ ಮುಂದೆ ಸೌ ಕಲ ಅವೆಲ್ಲ ಅದಿದ್ ಮಾಡಿತಾರಮ್ಮ
ಹ ಹ
ಸೌಲಭ್ಯಗಳೆಲ್ಲ ಇದೆ ಬಟ್ ಇಂಟ್ರೆಸ್ಟ್ ಏನು ಕಟ್ಟ ಮಂತ್ಲಿ ಮಂತ್ಲಿ ಮಂತ್ ತೋದ್ರೆ ಸಾಕು ಬಟ್ ನಮ್ಗು ಇದಾರೆ ಏನ್ ಮಾಡ ಅನಂತ ಗ ಇಲ್ಲ ಬಟ್ ಅದು ನಮ್ ನಿನ್ನೆ ಯಾರೋ ಕಾಲ್ ಮಾಡಿದ್ರು ಸರ್ ಬೆಂಗ್ ಹ ಅವರು ನಿಮ್ ನಮ್ಮ್ ನೇಮ್ ಕೇಳಿದ್ರು ನಮ್ಮ್ ಡಿಸ್ಟ್ರಿಕ್ ನೇಮ್ ಕೇಳಿದ್ರು ಮತ್ತೆ ನಮ್ಮ್ ತಾಲೂಕ್ ಯಾವ್ದಂತ ಕೇಳಿದ್ರು ಆಮೇಲೆ ನಿಮ್ ನಿಮ್ ಮೊಬೈಲ್ ನಂಬರ್ ಮೇಲೆ ಒಂದು್ ಆಫರ್ ಇದೆ ತಗೊಂತೀರಾ ನೀವ ಅಂತಂದ್ರ ಹಾಂ ಹೇಳಿ ಮೇಡಮ್ ಆಪೋರ್ ಯಾವ್ದ ಅಂತ ಅಂದ ಇಶ ಒಂದು ಮೊಬೈಲ್ ಬಂದಿದೆ ಬಟ್ ತುಂಬ ಕಡಿಮೆ ಪ್ರೈಸಲ್ಲಿ ಬಂದಿದೆ ಹ ಟೂ ತೌಸಂಡ್ ೋ ಹಂಡ್ರಡ್ ಕೊಟ್ರೆ ಆ ಮೊಬೈಲ್ ನಿಮ್ದಾಗುತ್ತೆ ಬಟ್ ನಿಮ್ಮ ಹೆಸರು ನಿಮ್ಮ ಫಾದರ್ ಹೆಸರು ಮತ್ತೆ ನಿಮ್ಮ ರು ನಿಮ್ಮ ಊರಲ್ಲಿ ಆ ಆದ್ರೂ ನಿಮ್ಮ ೂರಲ್ಲಿ ಪೋಸ್ಟ್ ಆಫೀಸ್ ಎಲ್ಲಿದೆ ಮತ್ತೆ ನಿಮ್ಮ ಊರಲ್ಲಿ ಯಾವ ಯಾವ ಪ್ಲೇಸ್ ಇದೆ ಟೆಂಪಲ್ ನಮ್ಮೂರಲ್ಲಿ ಮರ್ಗಮಯಿ ಟೆಂಪಲ್ ಇದೆ ಮತ್ತೆ ಗೌರ್ಮೆಂಟ್ ಸ್ಕೂಲ್ ಇದೆ ಗ್ರಂಥಾಲಯ ಇದೆ
ಹ
ಆಮೇಲೆ ಮತ್ತೆ ಪೋಸ್ಟ್ ಆಫೀಸ್ ಇದೆ ನಮ್ಮೂರಲ್ಲೇ ಪೋಸ್ಟ್ ಆಫೀಸ್ ಇರದು ಆಹ ಒಂದ ಅವರು ಮತ್ತೆ ಕಾಲ್ ಟುಮಾರೋ ಕಾಲ್ ಮಾಡತ ಸರ್ ಅಂತಂದರು ಹಾ ಓಕೆ ಮೇಡಮ್ ಹಿಂದವಿ ಆಮೇಲೆ ಮತ್ತೆ ಇದು ಬರುತ್ತೆ ಸರ್ ಒಂದು್ ವಾರದಲ್ಲಿ ನಿಮ್ಮ
ಅ
ಮತ್ತೆ ನೀವೇಏನಿಲ್ಲ ಪೋಸ್ಟ್ ಆಫಿಿಗೆೋಸಿ ಹೋಗಲಿಕ್ಕೆ ಅಮೌಂಟ್ ಕೊಟ್ಟು ಆ ಮೊಬೈಲ್ ನಿಮ ಮಾಡ್ಕೊಳ್ಳಿ ಅಂದ್ರೆ ಹೌದ ಓಕೆ ಮೇಡಮ್ ಒಂದೆ ಬಟ್ ನನ್ಗ ಒಂದೇ ಭಯ ಅದು ಫೋನ್ ಇರುತ್ತಾ ಬಟ್ ಏನಾದರೂ ಇರುತ್ತಾ ಅಂತ ತಂದಗಸಿ ಬಟ್ ಗೊತ್ತಿಲ್ಲ ಬಟ್ ಆಮೇಲೆ ಅವ್ರು ಇನೊಂದುಂತಂದ ಅಷ್ಟೊಂದು ಡೌಟ್ ಇತ್ತು ಅಂದ್ರೆ ಕಾಲ್ ಮಾಡಿ ಕಾಲ್ ಮಾಡಿಗಿಸಿ ನಮ್ಮ ಹತ್ರ ತಿೇಳ್ತಾಳೆ ಅಂತಂದಿದ್ದಾರೆ ಕಾಲ್ ಮಾಡಬದು
ಹೌದು
ಕೇಳವುು ನೋಡು ಇನ್ನೊಂದ್ ಟೈ್ೇಳ್ತಾರಾನ
ಇದ ಇದು ಇನ್ನು ಒಳಗಡೆ ಏನನ ಇತ್ತನ ಪ್ರಾಬ್ಲಮ್ ಆಗಲ್ವಾ.
ಹಾ ಅದೇ ಬ್ರೋ ಅದೇ ಟೆನ್ಷನ್ ಆಗ್ತಿದೆ ಬಟ್ ಅಮೌಂಟ್ ಎಲ್ಲ ಕೊಡ್ತೀವಲ್ಲ ಕೊಟ್ಟ್ಗಳೇ ಅದು ಮೊಬೈಲ್ ಇರೋದ ಬದ್ಲು ಏನಾದ್ರು ಬೇರೆ ಇತ್ತ ಅಂದ್ರ ಆ ತರ ಭಯ.
ಅದು ಯಾವ್ದಾದ್ರು ಆ್ಯಪ್ ಇದ್ರೆ ಚೆನ್ನಾಗಿರುತ್ತೆಗೋ ಅದ್ರೊಳಗ ಏನಿದೆ ಅಂತಂದು ಚೆಕ್ ಮಾಡಿ.
ಹ.
ಮಾಬೆಲ್ ಇದೆಯಾ ಬಟಿಗ ಬೇರೆ ಏನಾದ್ರೂ ಇದೆಯಾ ಅಂತ. ಬಟ್ ಆತರನು ಇರುತ್ತೆ ಬ್ರೋ ಕಂಪನಿ ಲೇಶನ್ ದ ಆಫರ್ಗಳು ಬಟ್ ಆದ್ರೂನು ಸ್ವಲ್ಪ ಅನುಮಾನ.
ಬ್ಯಾಂಕ್ ಮಾಡಿದ್ರ ಬ್ರೋ.
ಅದೇ ಬ್ರೋ ಅದೇ ಟೆನ್ಷನ್ ಆಗ್ತಿದೆ ಈಗ ಅಮೌಂಟ್ ಕೊಟ್ಟಿರ್ತೀವಲ್ಲಾ ಅವ್ರ ಏನ್ ಮಾಡೋದಾಗಲ್ಲ ನಾವು ಓಪನ್ ಮಾಡತನಾ ಅವ್ರರು ಕಣ್ಮುಂದೆನೆ.
ಹಾ.
ಏನ್ರ. ಕ್ಯಾನ್ಸಲ್ ಮಾಡ್ಬ. ಇದು ಪೋಸ್ಟಿಗ ಬಂದಿರೋದಲ್ಲ. ಕ್ಯಾನ್ಸಲ್ ಮಾಡಕ್. ಬರತ್. ಮತ್ತೆ ಬ್ರೋ. ನೀವ್ ಬ್ರೋ ಯಾವ ಮೊಬೈಲ್ ಇದೆ ನಿಮ್ಮ ಹತ್ರ.
ನಮ್ದು ವಿವೊ ವೈ.
ಓಹೋ ಹೌದಾ ಮತ್ತೆ ಮೊಬ. ಮೊಬೈಲ್ ಏನಾದ್ರರು ತಗೋಬೇಕಂತ ಆಸೆ.
ಏನಿಲ್ಲ ಬ್ರೋ ನಂಗ ವಟ್ಟ ಇ ಬೇಕ. ಈ ಬಗ್ಗೆ ಒಂದು ಟೆನ್ಷನ್. ಹಲೋ ಹಾ ಬ್ರೋ. ಇದು ಬೇಟ್ರಗಳಿಗೆ ಒಂದು ಟೆನ್ಷನ್ ಆಯ್ತು ನಂಗ ಅದ ಒಂದ್ ಅಮೌಂಟ್ ಸಿಕ್ತ ಅಂದ್ರೆ ಏಲ್ಲ ಲೋನು. ಲೋನ್ ತಗಾಂಡ್ರ ಪ್ರಾಬ್ಲ್ ಆಗಲ್ ಬ್ರೋ.
ಲೋನ್ ಏನ್ ಪ್ರಾಬ್ಲಮ್ ಇಲ್ಲ. ಲೋನ್ ಯಾಕ್ ಪ್ರಾಪ. ಪ್ರಾಬ್ಲಮ್ ಆಗುತ್ತೆ ಅದಕ್ಕೆಲ್ಲಾ ನೀವು ಮಂತ್. ತ್ಲಿ ವೀಕ್ಲಿ ಅಮೌಂಟ್. ಕಟ್ಕಿಯಂತ ಹೋದ್ರೆ ಅಂದ್ರೆ ಇಷ್ಟು ಲೋನ್ ಅಂತ ಇರುತ್ತೆ ಅಷ್ಟು ಲೋನ್. ಕ್ಲಿಯರ್ ಮಾಡಿದ್ರ ಅಂದ್ರೆ ಏನ ಆಗಲ್ಲ. ಬಟ್ ಅದ್ರಲ್ಲಿ. ಅಡ್ಡಿ ಇಂಟ್ರೆಸ್ಟ್ ಎಲ್ಲ ಕಡಿಮೆ ಅಲ್ಲಾ ಹ
ಹಾ ಚ ಹ ಅದಕ್ಕೆೇನನ್ ಬೇಕು ಅವ ಹ ಹ
ಯಾವ್ದಪ್ಪ ಹ ಸರಿ ಆಧಾರ್ ಕಾರ್ಡು ಪಾಸ್ಬುಕ್ ನಿಮ್ ಅದರಲ್ಲಿ ಟೂ ಮೆಂಬರ್ಸ್ ಬೇಕ ಸರ್ ಈಗ ಟೂ ಮೆಂಬರ್ಸ್ ಅಂದ್ರೆ ಈಗ ನೀವು ಮತ್ತೆ ನಿಮ್ಮ ಅಪೋಸಿಟ್ಿನ ಒ ಯಾರಾರು ಬೇಕತಾರ ಬಟ್ ನಿಮ್ಮ್ ಒಬ್ರಿಗೆ ಅಂದ್ರ ಲೋನ್ ಆತರ ಇಲ್ಲ ಬಟ್ ನಿಮ್ಮ್ ಅಪೋಸಿಟ್ ಯಾರಾರು ಬೇರೆ ಕ್ಯಾಂಡಿಡೇಟ್ ಇತ್ತ ಅಂದ್ರ ನಿಮ್ ಜೊತೆಗೆ ಸೇರಿ ಲೋನ್ ತಗೋ್ರ ಇ ಅವ್ರಗೊಬ್ರಿಗೂ ಕೊಡದಾರ ಬಟ್ ಒಬ್ರೇ ಆದ್ರ ಕೊಡೋದ ಕಷ್ಟ ಯಾಕೆ
ಹ ನ ನಾವು ವಾಪಸ್ ಕೊಡ್ತ ಹೆಂಗರ ದಡಔಟ್ ಗ
ಬ್ರೋ ನೀವ್ ಕೊಡ್ತೀರ ಅಂತ ಅಂದಗಸ ನಿಮ್ ಆಧಾರ್ ಕಾರ್ಡ್ ಪಾಸ್ಬುಕ್ ತಗೊಂಡಿರ್ತಾರಲ್ಲ ಅವರು ನೀವ್ ಕಟ್ಬೇಕು ಕಟ್ಲಿಕ್ ಅಂದ್ರ ಅವ್ರು ಅದದು್ ಮಾಡಿದ್ರ ನಿಮಗೆನ್ ಕ ಕೊರಿ ಮಾಡ್ತಾರೆ ಏನ್ ಕೋರಿ ಮಾಡಿಗೆ ನಿಮ ಕಾಲ್ ಮಾಡತಾರೆ ಬ್ರೋ ನಿಮ್ ಲೋನ್ ಬಂದಿದೆ ಕಟ್ಟಿ ಅಂತ ತಂದಗ ಹೇಳತಾರ ಇಲ್ಕ ಮತ್ತೆ ಕಟ್ಲಿಲ್ಲಾ ಅಂದ್ರ ಅವ್ರರು ಮತ್ತೆ ಬಡ್ಡಿ ಜಾಸ್ತಿ ಮಾಡ್ತಾರ ಅದ್ರ ಮೇಲೆ ಬಡ್ಡಿ ಜಾಸ್ತಿ ಮಾಡಿಕ ಸಿ ಅದು ನೀವು ಅಮೌಂಟ್ ಈಗ ಒಂದು ಮಂತು ನಿಂದಿಸಿದ್ರೆ ಅಂದರೆ ಮತ್ತೆ ಅದು ಡಬಲ್ ಆಗುತ್ತೆ ಮತ್ತು ಡಬಲ್ ಆದಳೆ ನಿಮ್ಗೆ ಕಷ್ಟ ಚಲ ಅದು ಕಟ್ಲೇಬೇಕು ಯಾಕಂದ್ರ ನೀವು ಅಮೌಂಟ್ ಇಸ್ಕೊಂಡ ಇರ್ತೀರಾ ಇಸ್ಕಂದಾಗ ಅವ್ರ ಅಮೌಂಟ್ ಅವ್ರಗ್ ಕೊಡ್ ನಡ್ಲೇಬೇಕು ಅದು ಸರ್ಕಾರಾರಿ ಲೇಸಿಂದದದು ಇರ್ತದಲ್ಲ ಹಂಗಾಗಿ ಅದಪ್ಪ
ಹ ಬ್ರೋ ಸರಿತೇವೆ ಬ್ರೋ ಬೇಕಾದ್ರೆ ಡೌಟ್ ಇದ್ರ ಕೇಳತ್ ನಾಳೆ
ನಮ್ರದಾಗ ಕಾಲ್ ಮಾಡ್ತಿದಾರ ಬಬ್ ಆಮೇಲೆ ಮಾಡಿದ್ದನಿ
ನ